ಹಾ ಕೇಳಿಸ್ತ ನಮ್ಮಷ್ಟೆ ನಮ್ಮ ಹೆಸರು ಶ್ರಯಾಂತ
ಹೌದಾ
ಹಾ ನಿಮ್ಮ ಹೆಸರು
ನನ್ನ ಹೆಸ್ರು ತೇಜಸ್ವಿನಿ ಅಂತ ಏ ನ್ಊಟ ಆಯ್ತು ನಿಮ್ ಆಯ್ತಾ
ಹಾ ಆಯ್ತು
ಏನ್ ಊಟ ಮಾಡುದುೆ
ನಾವು ಅನ್ನ ಸಾರು ನೀವು
ನಾವು ಅನಸಾಡ್ತಿದೀವಿ ಯಾವ್ರಂದ ಮಾತಾಡ್ತಿರ ಅದು
ನಾವು ಬೆಂಗಗಳೂರಿಂದ
ಬೆಂಗಳೂರು ಇಂದ
ಹಾ ನೀವು
ನನ್ ಚು ಮಗ ಎ ಮಗ
ಹೌದಾ ಏನ್ ಮಾಡ್ತಿರೋದು್ ನೀವು
ನಾನ್ ಕೆಲ್ಸ ಅಂದ್ರೆ ಓತಾ ಇದ್ದೀಿ ನಾನು ನೀವೇನ್ ಮಾಡ್ತಿದ್ದೀರಾ
ಹೌದಾ ನಾವು ಓದ್ತಾ ಇರೋದು ನಾಾವ್ ಇಂಜಿನಿಯರಿಂಗ್ ಮಾಡ್ತರೋದು
ಇಂಜಿನಿಯರಿಂಗ್ ಗ
ಹಾ ನೀವು
ನಾನು ಇಂಜಿನಿಯರಿಂಗ್ಗೆ ಓದ್ತರರು ಯಾವರು
ನಮ್ದು ಥರ್ಡ್ ಇಯರ್
ಥರ್ಡ್ ಇಯರ್ ನೀನು ಸೆಕೆಂಡ್ ಇಯರ್ರ
ಹೌದಾ ಯಾವ ಬ್ರಾಂಚು
ನಾನು ಇನ್ಫಾರ್ಮೇಶನ್ತೀ ನಿಮನ ಬ್ರಾಂಚ್
ಯಾವ ಬ್ರಾಂಚ್ು
ಇನ್ಫರ್ಮೇಷನ್ ಸರ್ವಿಸ ಐ ಎಸ್
ಹೌದಾ ನಮ್ದು ಸಿ ಎಸ್ ಸಿ
ಮತ್ತೆ ಹೆಂಗ ನಡತಿದೆ ಕಾಲೇಜ ಎಲ್ಲ
ನಿಮ್ದೆಲ್ಲ ಹೆಂಗ್ ನಡೀತದೆ
ನಮ್ದು ಕಾಲೇಜ್ ಚೆನ್ನಾಗಾಗಿದೆ ಹೆಂಗಿದಟೈಮ್ಗೆ ಹೇಳ್ತಯಾರೆಲ್ಲ
ನಮ್ಗೆೇಳ್ತಿಯರೆಲ್ಲ ಚೆನ್ನಾಗಿದ್ದಾರೆ ನೀವು ನೀವು ಹಾಸ್ಟೆಲ್ಲ್ಲಿ ಇರೋದಾ
ಹಾ ನಾನ್ ಹಾಸ್ಟ್ಟಲ್ಲಿ ಇರೋದು ನೀವು ಮನೆಯಿಂದ ಹೋಗೋದು ಬರೋದ್ ಮಾಡಿ ಎರ
ಇಲ್ಲ ನಾವು ಪಿಜಿಯಲ್ಲಿ ಇರೋದು ಹಲೋ ಹಲೋ ನಾವು ಪಿ ಜಿ ಅಲ್ಲಿ ಇರೋದು
ತಾತ
ಹಾ ಹೌದು ಊಟ ಹಾ ಅಡ್ಜಸ್ಟ್ ಆಗಿದೆ ನಿಮ್ಗೆ
ಹಾ ಒಂದ್ ರೀತಿ ಅಡ್ಜಸ್ಟ್ ಆಗಿದೆ ಇನ್ನೊಂದ್ ಸ್ವಲ್ಪ ಅಡ್ಜಸ್ಟ್ ಆಗ್ ಹೊಂದ್ಕೋಬೇಕು ಅಷ್ಟೆ
ತಾಗಿಲ್ವಾ
ಇಲ್ಲ ಅಷ್ಟು ಈ ಕಡೆ ಇಂತ ಊಟ ಸೆಟ್ಟಾಗಿಲ್ಲ ನಂಗ್ ಅಷ್ಟೊಂದು
ಹ ಯ ಯಾವೂರ್ ನಿಮ್ದು ಹಂಗಂದ್ರೆ
ನಂದು ಊರ್ ಬಂದು
ನಮ್ಮನೇಲಿ ಇಜಾಗಂ ನಾನು ಬಂದ್ಬಿಟ್ಟು ಹ ಹೌದು ಬೆಂ ಊರಲ್ಲಿ ಅಲ್ಲ ಓದ್ತಿರೋದ ನೀವು
ಹಾ ನಿಮ್ಗೆ ಊಟದಲ್ಲಿ ಏನ ಇಷ್ಟ
ಏನು
ಊಟದಲ್ಲಿ ಊಟ ಅಡಗೆಲ್ಲಿ ಏನ್ ಇಷ್ಟ ಆಗ್ತಿ ನಿಮಗೆ
ನಮ್ಗೆ ಪಲಾವ್ ಇಷ್ಟ ನಿಮ್ಮಗೇನು ಇಷ್ಟ
ಪಲಾವ್ ಮಸಾಲೆ ದೋಸೆ ಇಷ್ಟ ನೀ ಪಲಾವ ಮಾಡ್ಲಾಕ್ ಬರುತ್ತಾ ಅಡ್ಗೆ ಮಾಡ್ಲಾಕ್ ಬರುತ್ತಾ
ಹಾ ಬರುತ್ತೆ ನಿಮಗ್ ಬರುತ್ತಾ ನಾವು ಎಲ್ಲ ಮಾಡ ತವಿ ನಾನ್ ವೆಜ್
ಅಂದ್ರೆ ಪರ್ಟಿಕ್ಯುಲರ್ ಆಗಿ ಇದೆ ಚೆನ್ನಾಗಿಮಾಡಿ ಇರಾ ಅಂತಯಾವ ಚೆನ್ನಾಗಿ ಮಾಡ್ತೀರಾ ಯಾವ್ದ್ ರೆಸಿಪಿ ತುಂಬಾ ಇಷ್ಟ ನಿಮ್ಗೆ
ನಾವ ನಮಗ್ ಇಷ್ಟ ಬಂತು ಪಲಾವ್ ವೆ ಅವಾಗ ಹೇಳಿದ್ದ
ಹ ಪಲಾವ್ ಹೆಂಗ ಮಾಡತಿರ ಪಲಾವ್ ಮಾಡಕ್ ಬರುತ್ತಾ
ಹಾ ಬರುತ್ತೆ
ಹೆಂಗ ಮಾಡತಿರ ಹೇಳಿಕೊಳ್ಳಿ ಒಂದ್ ಸ್ವಲ್ಪ ರೆಸಿಪಿ ಟ್ರೈ ಮಾಡ್ತೀನಿ ನಾನು
ಪಾತ್ರೆ ತಗೊಂಡು ಅದರಲ್ಲಿ ನೀರು ಹಾಕಿ ಆಮೇಲೆ ಅಕ್ಕಿ ಹಾಕಿ
ಹ ಫಸ್ಟ್ ಅನ್ನ ಮಾಡ್ಕೊಂಡು ಆಮೇಲೆ ಹಲೋ
ಹಾ ಹೌದು ಯಾಕೆ ನೀವೇನ್ ಮಾಡದು ಹದು
ಇಲ್ಲ ನಾವು ಫಸ್ಟಿಗೆ ಒಗ್ಗರಣೆ ಹಾಕೊಂಡ್ಆಮೇಲೆ ರೈಸ್ ಎಲ್ಲ ಹಾಕೊಂಡ್ಂದೆಒಂದೆ ಸತಿ ವಿಜಿಲ್ ಹಾಕ್ ಕ್ಲ್ಜ್ ಫಸ್ಟ್ ಒಂದ್ ಪಾತ್ರೆ ತಗೊಂಡು ಎಣ್ಣೆ ಎಲ್ಲ ಎಣ್ಣೆ ಸಾಸಿ ಜೀರಿಗೆ ಹಾಕಿ ಕರಿಬೇವು ಒಗ್ಗರಣೆ ಹಾಕೋುದು ಆಮೇಲೆ ಎಲ್ಲಾ ತರ್ಕಾರಿಗಳ ಹಕ್
ಹಾ
ಆಮೇಲೆ ತೈಲ ತರಕಾರಿಗಳ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಂಡು ಆಮೇಲೆ ಅಕ್ಕಿ ಹಾಕಿ ಒಂದ ಲೋ ಹ ಒಂದು ಲೋಟ ಅಕ್ಕಿ ಹಾಕಿ ಹೀಗೆ ಅದಕ್ ಅಕ್ಕಿಗೆ ಎರಡ್ ಲೋಟ ನೀರ್ ಒಂದ್ ಲೋಟ ಅಕ್ಕಿಗೆ ಎರಡ್ ಲೋಟ ನೀರ್ ಹಾಕಿ ಒಂದ್ ಮೂರ್ ಬಿಸಿ ಕೂಗಿಸಸ್ಬಿಡ್ತೀವಿ ಅವಾಗ
ಹ ಹೌದಾ ಬಟ್ ನಾವ್ ಹಂಗ ಮಾಡಲ್ಲ ಫಸ್ಟ್ ರೈಸ್ ಮಾಡಿಕೊಂಡು ಆಮೇಲೆ ಆಮೇಲೆ ಕುಕ್ ಮಾಡ್ತೀವಿ
ಒಗ್ಗರಣೆ ಆಗ್ತಾ ನೀವು
ಫಸ್ಟ್ ಅನ್ನ ಮಾಡ್ಕೊಂಡು ಆಮೇಲೆ ಒಗ್ಗರಣೆ ಹಾಕ್ತೀವಿ
ಹಾ ಅ ನಾ್ ಮಾಡ್ಕೊಂಡ ಒಗ್ಗರಣೆ ಆಗ್ತ
ಹಾ ಅದೆ ಹೇಳ್ತಿದ್ವಲ್ಲ ಅವಾಗ
ಹಾ ಹಾ ಅ ಪ್ರವಾಸಕ್ಕೆ ಪ್ರವಾಸಕ್ಕೆಲ್ಲ ಹೋಗಿದೀರಾ
ಪ್ರವಾಸಕ್ಕೆ ಇನ್ನು ಹೋಗಿ ಇನ್ನೂ ಹೋಗಿಲ್ಲ ಚರ್ಚೆ ನಡಿತಾ ಇದೆ ಹೋಗ್ಬೇಕುಂದು
ಅಂದ್ರೆ ಹದ್ಸ ಈಗ ರೀಸೆಂಟ್ ಆಗಿ ಎಲ್ಲಿ ಹಿಂದೆ ಇ ಹೋಗಿಲ್ವಾ
ಅಂದ್ರೆ ಗೆಳತಿಯರ ಜೊತೆ ಎಲ್ಲ ಹೋಗಿಲ್ಲ ಮನೆಯವ್ರ ಜೊತೆ ಮೊನ್ನೆ ಹೋಗಿ ಬಂದ್ವಿ
ಎಲ್ಲಿ ಹೋಗಿದ್ರಿ ಯಾವ ದೇವಸ್ಥಾನಕ್ಕೆ
ತಿರುಪತಿಗೆ ಹೋಗಿ ಬಂದ್ವಿ
ತಿರುಪತಿ ಹೌದು ಹೇಗ್ ಹೋಗಿ ನೀವು ತಿರುಪತಿಗೆ ಅಂದ್ರೆ ಊಟ ಹೇಳ್ತರಾ ಒಂದ್ ಸ್ವಲ್ಪ ಐಡಿಯಾಸಹೇಳ್ರಿನಾವು ಹೊಗಬೇಕು ಅನ್ಕೊಂಡಿದಿವಿ ಇ ಎಲ್ಲ
ರೂಟ್ ಅಂದ್ರೆ ಅಂದ್ರೆ ನಂಗಂಗೂ ಗೊತ್ತಿಲ್ಲ ಯಾಕಂದ್ರೆ ಫ್ಯಾಮಿಲಿ ಜೊತೆ ಹೋಗಿದ್ದಲ್ವಾ ಅದಕ್ಕೆ ಕಾರಲ್ಲ ಹ ವಿ ನಮಗು ಅಷ್ಟು ಗೊತ್ತಿಲ್ಲ
ಅಂದ್ರೆ ಡೈರೆಕ್ಟ್ ನೀವ್ ಟಿಕೆಟ್ ತಗೊಂಡಿದೀರಾ ದರ್ಶನಕ್ಕೆ ಅಲ್ಲಿ ಆಾ
ಹಾ ಹಾ ಮುಂಚೆನೆ ಹ ಒಂದ್ ತಿಂಗ್ಗಳು ಮುಂಚೆನೆ ಇದು ಮಾಡ್ಕೊಂಡಿದ್ವಿ ಹಾ ಹಾ ಬುಕ್ ಮಾಡಿದ್ವಿ
ಅಂದ್ರೆ
ಹಲೋ
ತಿರುಪತಿ ೊ ಗೆಳತಿಯರ್ ಜೊತೆ ಪ್ರವಾಸಕ್ಕೆ ಹೋಗಲ್ಲ ಕುಟ್ಟಕನವ್ರ ಜೊತೆ ಜಾಸ್ತಿ ಹೋಗದ
ಅಂದ್ರೆ ಗೆಳತಿಯರ ಜೊತೆ ಇನ್ನು ನಡಿತಾ ಇದೆ ಚರ್ಚೆ ನಡಿತ ತ ಇದೆ ಹೋಗ್ಬೇಕು ಹಾ
ಹೌದಾ ಎಲ್ಲಿ ಹೋಗಿಸಕೊಅಂತ
ನಂದ್ರೆ ನಾವು ವು, ನಮ್ ಗೆಳತಿಯವರ್ ಊರಿಗೆ ಹೋಗ್ ಹೋಗೋಣ ಅಂತ ಅನ್ಕೊಂಡಿದ್ದೀವಿ. ಹ ಅದೇ ಮಲ್ನಾಡ್ ಮಲ್ನಾಡ್ ಸೈಡ್ ಹೋಗ್ಬೇಕಂತ. ನಿಮ್ ಊರ್ ಕಡೆನೆ ಬರ್ಬೇಕು ಅಂತ ಅನ್ಕೊಂಡಿದ
ಹೌದಾ, ಬನ್ನಿ ಚೆನ್ನಾಗಿದೆ ಗ ಮಳೆಗಾಲದಲ್ಲಿ ಬನ್ನಿ ಅಂದ್ರೆ ಫುಲ್ ಎಲ್ಲಾ ಮಳೆ ಆಗ್ತಿರುತ್ತಲ್ಲ, ಮಳೆ ಅವಾಗೆಲ್ಲ ಚೆನ್ನಾಗ್ ಕಾಣ
ಹಾ ಅದ್ ಅದಕ್ಕೆ ಇವಾಗ ಈಗ ಬಿಸ್ ಬ ಬಿಸಿಲಿಗಾಲ ಅಲ್ವಾ ಅದಕ್ಕೆ ಈಗ ಬೇಡ ಅಂತ ಸುಮ್ಮನೆ ಇದೀವಿ ಮಳೆಗಾಲದಲ್ಲ ಹೊದ್ ಹೋಗೋಣ ಅಂತ.
ಹಾ ಹಾ ಹಾ ಹಾ
ಹಾ
ಮತ್ತೆ ದಿನ ಬೆಳಗ್ಗೆ ನಿಮ್ದು ರೂಟೀನ್ ಏನು? ಏನ್ ಮಾಡ್ತೀರಾ? ಎಷ್ಟ ಗಂಟೆಗ್ ಏಳ್ತೀರ? ಯ
ನಾವು ನಮ್ದು ಪ್ರಾಪರ್ ಅಂದ್ರೆ, ಪ್ರಾಪರ್ ಆಗಿ ರುಟೀನ್ ಅಂತ ಏನು ಇಲ್ಲ
ಅಂದ್ರೆ ಬೆಳಿಗ್ಗೆ ಎಷ್ಟ್ ಗಂಟೆಗೆ ಏಳ್ತೀರಾ?
ದಿ ದಿನ ಬೆಳಿಗ್ಗೆ ಎಂಟು ಗಂಟೆ ೆಗೆ ಎದಳತೀವಿ.
ಹ ಹಾ ಹ ಎಂಟ್ ಗಂಟೆಗೆದ್ದು ಕಾಲೇಜೆಗೆಷ್ಟ್ ಗಂಟೆಗೆ ಹೋಗ್ತೀರಾ? ಒಂಬತ್ ಗಂಟೆಗ್ ಕಾಲೇಜ್ ಹೋಗ್ತೀರಾ?
ಹಾ ಹೌದು. ಹಾ ನಾಲಕ್ ನಾಲಕ್ ಗಂಟೆವರೆಗೂ ಕಾಲೇಜಲ್ಲೆ ಇರ್ತೀವಿ, ನಾಲಕ್ ಗಂಟೆಗೆ ಕಾಲೇಜ್ ಮುಗಸ್ಕೊಂಡ್ ಬಂದು ಸ್ವಲ್ಪ ನಿದ್ದೆ ಮಾಡಿ, ಆಮೇಲೆ ಏನಾದ ಓದೋದ ಏನಾದ್ರು ಇದ್ರೆ ಓದ್ತಿವಿ, ಇಲ್ಲಾಂದ್ರೆ ಹಂಗೆ ಗೆಳತಿಯರ್ ಜೊತೆ ಹರಟೆ ಹೊಡಿತೀವಿ.
ಹ ನಷ್ಟ ನಷ್ಟಕ್ಕೆ ನಾಷ್ಟ ಟೈಮ್, ನಿಮ್ದು ನಾಷ್ಟ ಬ್ರೇಕ್ ಫಾಸ್ಟ್ ಟೈಮು, ಊಟದ ಟೈಮ್ ಯಾವಾಗ ಅಂತ?
ನಮ್ದು ನಾಷ್ಟಾ ಟೈಮ್ ಬಂದು, ಏಟ್ ತ ಎಂಟುವರೆ ಊಟ ಟೈಮು ಒಂದ್ ಗಂಟೆ. ಆಮೇಲೆ ರಾತ್ರಿ ಊಟದ ಟೈಮ್ ಬಂದು, ಏಳೂವರೆ ಎಂಟ್ ಗಂಟೆ.
ಹಾ, ನಮ್ದು ಸೇಮ್ ಅದೇ. ಎಲ್ಲರಿಗುಪಲ್
ಹಾ, ಹೌದು. ನಿಮ್ದ ನಿಮ್ದು ರೊಟ್ಟಿ ಿನೇನು ಹಾ
ನಮ್ದು ರೊಟ್ಟಿನೆ ಬೆಳಿಗ್ಗೆ ಆರು ಗಂಟೆಗೆಲ್ಲ ಏಳ್ತೀನಿ.
ಅಸ್ಟ್ ಬೇಗ ಎದ್ದೇಳ್ತೀರ.
ನ ಬ್ರಷ್
ಹಲೋ ಹಲೋ ಹಲೋ ಹಲೋ ಹಲೋ ಹಾ ಹಾ ಹ ಕೇಳಿಸ್ತಿದೆ ಹೇಳಿ.
ಬೆಳಿಗ್ಗೆ ಏಳು ಏಳು ಗಂಟೆ ಎಂಟು ಗಂಟೆ ಅಷ್ಟಿಗೆ ಸ್ನಾನವಾಗುತ್ತೆ ಸ್ನಾನ ಮಾಡ್ಕೊಂಡು ಒಂದ್ ಸ್ವಲ್ಪ ಫೋನ್ ನೋಡ್ತೀವಿ ಫೋನ್ ನೋಡಿ ಮತ್ತೆ ಬೆಳಗ್ಗೆ ನಾಷ್ಟ ಬಂದು ಒಂಬತ್ ಗಂಟೆಗೆಲ ಒಂಬತ್ ಗಂಟೆ ಕಾಲೇಜ್ಗೆ ಹೋದ್ರೆ ಎರಡು ಕ್ಲಾ ರೇ ಅದಾದ್ಮೇಲೆ ಆ ಒಂದು ಗಂಟೆ.
ಹ್ಮ ಹ್ಮ್
ಊಟ ಮಾಡ್ಕೊಂಡು ಮತ್ತೆ ಎರಡು ಕ್ಲಾಸ್ ಅಟೆಂಡ್ ಆಗಿ ಮತ್
ಹ ಹಲೋ ಹಲೋ ಹಲೋ ಹಲೋ ಹಲೋ ಕೆ ಹಲೋ ಕೇಳಿಸ್ತಾ ಇಲ್ಲ. ಹಲೋ ಹಲೋ ಹಲೋ ಹಲೋ ಕೇಳಿಸ್ತಿದ್ಯಾ ಹಲೋ ಹಲೋ ಹಲೋ ಹಲೋ ಹಲೋ ಹಲೋ